ಹಾ ಕಟ್ ಮಾಡಿದ್ದ ಸುಮ್ಮ್ ಏಳು ಆ
ಟೈಮ್ ಆಐ್ತು ಕಟ್ ಮಾಡಿದೆ
ಅಲ್ಲಪ್ಪಾ
ಹ್ಮ
ಅಲ್ಲಕ್ಕ ಒಂದು ಕಲ್ದಾಗ ಎಷ್ಟು ಬೈಟ್ುಿದ್ದನ ಕ ಹುಡುಲ್ಲ
ಆ
ಒಂದು ಕಾಲದಲ್ಲಿಕ್ಕೆ ಎಟ್ಟ ಪಯಟ್ಟು ಟ್ಟತ್ತು ನೋಡಣ ಪಯ
ಯಾವಲ್ಲ
ಯಾರ ಹಬ್ಬ
ನಾಯ ಬೈಟನ್ಲ
ಎಂಗಪ್ಪಂಗಾರೆೆ ಹ ಹೆಂಗ
ಯಾರ ಬೈಟ್ ತೋಸಿ ಒಬ್ರ ನಿಟ್ಟನೆ ಅನಾನ
ಒಂದು ಕಲ್ದಾಗ ಫುಲ್ ಗಟ ಗಟ್ಟ ಗ ಅತಿದ್ರಪ್ಪ ಕಾಲು ಬಂದದ ಅ ಓದಿದ್ರ ಓಡೇತಿದ್ರು
ಹ ಇಂಗಷಯಟ್ಟು ಕಾರಿಯನ
ಹಾ ಹೆಂಗ
ಹಿಂಗೆ ಹೇಳಿ
ಕೇಳನಾ ಕೇಳನಾ ಕೇಳೇಳನಾ ಕೇಳಣ ಅವಊರುನಾ
ಕೇಳ ಯಾರ ಹಂಗ ಇಟ್ಟಿಲ್ಲಪ್ಪ ನಾ ಯಾವತ್ತ
ಅಪ್ಪ ಅಲ್ಲಿ ಬಗಲ ಪಕ್ಕಣ ಅಲ್ಲಿ ಬಗಲ ಪಕ್ಕಡ ಒಂದು ಆ ದಿನಕ್ಕೆಳ
ಅದ್ ಮಖಂಡನ ಅವರು ಮಸ್ತ್ ಅಂತಾರ ಅವನೇಲ್ಲ
ನೋಡವಾ
ನಾ ಜನ ಕೇಳ್ತ ಶ ಮಾತಾಡು
ಹೋಡಪ್ಪ ಪ ಪಂಚಾಯ್ತಿ ಹಾಕಂದ್ರೆ ಹಾಕಣ ಬೇಕ
ನನ್ನ ನೋಡಿ ಅದರ್ತರಂದ್ರೆ ಆಯ ನನ್ನೆ ಬಡ್ದ್ ಹೋಗಂಗ ಇದ್ದಾರಪ್ಪ ಎಲ್ಲಾ ಹುಡುಗ್ರ
ಹಂಗೇನಿಲ್ಲಾ ಪಂಚಾಯ್ತಿ ಹಾಕಾನಂದ್ರೆ ಹಾಕನ
ಹ್ಮ ಇದು ಟ್ವೆಂಟಿ ನೈನ್ ಮೂವಿ ನೋಡಿದ್ಯಾಣ್ಣ
ಟ್ವೆಂಟಿ ನೈನ್ ಮೂವಿ ಅರ್ಧ ನೋಡಿವ್
ಹೆಂಗೈತ
ಅ ಪೂರ್ತಿ ನೋಡಿದ್ರೆ ಒಂದ್ ಲೆಕ್ಕಪ್
ಅರ್ಧಕ್ಕೆ ಹೆಂಗೈಐತೆೆನ್ನ
ಮಸ್ತ್ ಐಟ್ ಇಪ್ಪಡು ಅ್ರ ಟೈಮ್ಸ್ ಟೈಮ್ಸ್ ಹಾ ಟೈಮ್ ಸಿ ಹತಲ್ಾದ
ಹ್ಮ್
ಭಾರತದ ಮೂವ ಈಂದು ಅರ್ಜುನ್ ಸರ್ಜದ ನೋಡಿದ್ಯಾಣ್ಣ ಬ್ಲಾಸ್ಟ್
ಅಲ್ಲಪ್ಪಾ ನೀನೇನಪ್ಪಾ ನವೀನಿಗೆ
ಹಾ
ವಯಸಿನ್ ನಿನ್ ವಯಸ್ಸನ್ಯಾಗ್ ಕೆಲ್ಸ ಮಾಡುವಾಗ ಕೂಡ ನೋಡ್ತಿದ್ದೆ ನಾಕ್ ನಾಕ್ ಮೂವಿ ದಿನಕ್ಕ
ನಿಮ್ದೇನಪ್ಪ ಎಂಟರ್ ಮಾಡ್ತಯಪ್ಪ ಒಟ್ಟ ನಾ ಮೂವೀಸ್ ನಾ
ತುಪ್ಪದ ಮೇಲೆ ಕುಂತನೇನಾ
ಬೆಣ್ಣ ತುಪ್ಪ
ಮೋಲ್ಡ್ಗೇನು ಹಾಕ್ತಾರ್
ಹಾ
ಏನೋ ಅಂತಿರ್ತಾರೆ ಏನೋ ಒಂದು
ಚರ್ಮಸ್ನಂಗ ಆಗ್ಲಿ ಮದ್ವಿ ಇನ್ನೇನು ಹ್ಮ್ ತಿಳ್ಸಾ
ಟ್ವೆಂಟಿನೈನ್ ಮೂವಿ ನೋಡಿಯಾ ನೋಡಿಲ್ಲ ನೋಡ್ ಅಳು ಬತ್ತಾ
ಅತ್ತ ಕಣ್ಣೀರು ಬರ್ತವಲ್ಲ ಕೇಳ
ಹಾ
ಹಲೋ ಹಲೋ ಹಲೋ ಮಾತಾಡ್ ಲೇ ತುಳ್ಸಿ
ಆಧರ್
ಮಾತಾಡ್ ಲೇ
ಕೇಳ್ಸ್ತತಿಲ್ಲ
ನೀವ್ ಮಾತಾಡೇ ಇಲ್ಯಪ್ಪ
ಅವಾಲಿದ್ ಹಲೋ ಹಲೋ ಅಂದ್ ಸಾಯ್ತಿಯೋ
ನಾ ಹಲೋ ಹಲೋ ಅಂದ್ ಆ ಅಡಿಕೆ ಜೀಟ್ ನೆನಪಾಯ್ ಬಿಡಿದ್ದೆ.
ಹ್ಮ್
ತಂದಿಯಲ್ಲ
ತಂದಿಲ್ಲಲೇ
ಪಾರ್ಸೆಲ್ ಮಾಡ್ಲಾ
ಮಾಡ್ ಮತ್ ಕೊರಿಯರ್ ಮಾಡ್
ಹ್ಮ್
ಹ್ಮ್ ಮತ್ತೆ ದೊಡ್ಡ ಚಂದ ಹಾರಾಜಿಗೆ ಹಾಕ್ಲಾ ಇಲ್ಲಿ
ಪಗಾಳು
ನನಗೆ ಯಾರ್ ಚಂದ ಇಲ್ಲ ಅಂದ್ರ ಗೊತ್ತಿಲ್ಲ ನೀ ಚಂದ ಇರ್ಬೇಕ್ ನನಗೆ
ಹೂ ಹ್ಮ್ ಅರಮಕ್ ಮಂತೆ ನಾ ಹೇಳಿದ್ಮೇಲೆ
ಹಾ ಇವ ಲೂಲ್ಲಿಯ ಇನ್
ನ ಮನಸನಾಗ ಏನ್ ಬೇಕಂತರು
ಹಾ ದಸಪ್ಪ ಬಳ
ಮನಷನ ಎಷ್ಟು ಸಲ ಬೈಕೊಂಡ್ರು ಏನಿಲ್ಲ
ನಾ ಯಾವ ಬೈಕ್ ಹಡಿಲಿಕ್ಕಾದ್ರು ನೀನ್ ಏನನ ನನ್ಕ
ಮೈಕಬದಪ್ಪ
ಕ ನಿನ್ ಯಾವತ್ತು ಬೈ ಕೇಳಿರ್ತದ
ಯ ಬಯಕೊಂಡಲ್ಲಪ್ಪ
ನಾನೇ ಒಬ್ಬ ಏನ್ ಆಗಬೇಕಿತ್ತು
ಯಾವಗ ಬಯದು ಮತ್ತೆ
ಇವಾಗ ಏನತ್
ಅದೇ ಮೈದೆಲ್ಲ
ಏನು ಅಲ್ಲ ಹುಡುಗ್ರನ ತಾಳು ಮಾಡೇ ಬಿಟ್ಟಿ ಬಿಡು ಅಲ್ಲ ಹುಡುಗ್ರನನ್ ತಾಳು ಮಾಡಿ ಬಿಡು ಅದ್ ಸತ್ಯ
ಯಾರ್ ಹಾಳ್ ಮಾಡಂತಸೇ ನಾಲ್ಕ ಜನ ಕೇಳ
ಕೇಳೋಣ ಕೇಳೋಣ ಆಯ್ಚೇನಪ್ಪಾ ಹ
ಟ್ವೆಂಟಿ ನೈನ್ ಮೂವಿ ನೋಡ್ಲಿ ಮಸ್ತ್ ಐತೆ
ಹಏಳ್ತ ಇದ ನಮ್ಮಣ್ಣ ಕೂಡ ನೋಡು ಮಸ್ತ್ ಐತಂತ
ಹ್ಮ್
ನೋಡ್ತಾನ ಆಕ್ ಒಂದ್ ದಿನಕ್ ಒಂದ ನಾಕ್ ಫಿಲಿಮ್ ನೋಡ್ತಾನ ನೋಡ
ದಿನಕ
ಹ್ಮ್ ದೊಡ್ಡ ಕತವಿನ ಮಾಡಣ್ಣ ಕೆಲ್ಸದಿಂದ ಬರ್ ಫಿಲ್ಮ್ ನೋಡಕಂತ ಕುಂತ ಕೊಡ್ತಾನ ಎಲ್ಲ ಇಬ್ಮರ ಮೂರ ನಕ್ಕಿ ಕುಂದರ್ತ
ಹಂ ತಗಪ್ಪಾ ನಾಲ್ಕ ರೂಪಾಯ ರೊಕ್ಕ ಮಾಡ್ಕೊಂಡ ಮಾತಾಡ್ತಗೆ
ಹ ಕದು ನಕ್ಲ ಆತ ನಕ್ಲಿ ಮಾತಾಡ್ತನ
ನಡವಲ್ಲಪ್ಪಾ ನನ್ಗಯ್ತೆ ನಕ್ಳ
ಉಂಡುಬುಳ್ಳ ಇದೇ ಖುಷಿಗೆ
ಜಯಂತು ಪದ್ಮಾಲ್ಕಂತಿಗೆ ನಡತಿತ್ತು
ನಕ್ಲಿ ಆಯ್ತ ನಕ್ಲಿ ಆಯ್ತ ನನಿಗೆ ಅಳ್ಸಯ್ತೆ
ಹಾ ಹೇಳ್ಕದು
ತ
ಎವಳೋಪ್ಪ
ಬಡವರು ಮಂದಿ ತ ಮಾತಾಡರಲಿ ಪಪ್ಪಾ
ಹಲೋ
ಹ್ಮ
ಹಲೋ
ಹಲೋ ಬಡ ತ ಮಾತಾಡ್ರಪ್ಪ
ಅಲ್ಲಪ
ಅಲ್ಲ ಸುಂಟ
ತುಂಬಾ ಕೇರ್ ಮಾಡಿದರೆ
ಬರಿ ಹಣ್ಣ
ಇವತ್ತು ಹ ನಮ್ಮ ಮಾಮ ಬಂದನ ನಮ ಪಿಜಿಗೆ
ಹ್ಮ್
ಆತಂದು ಇಂಟರ್ವ್ಯೂ ಇತ್ತು ಬಂದಿದ್ದ
ಹ್ಮ್
ನಿಮಗೆನಾ ಪಿಚಿ ಬಂದಾನ
ಹ್ಮ್
ಅಡಿಗಿ ಮಸ್ತ್ ಮಾಡಿಬಿಟ್ಟನಕ್ಕಾದ್ರು ಹುಚ್ಚ ಸುಳೆ ಮಗ ಕುಕ್ಕು ಶಫು ಬಾಯಗನ ಗೆಂಡೆ ಶಫು ನಮ್ ಪೀಜಾಗ ಅಡಗಿ ಮತ್ ಅಂಬ್ರತಿ ಇತ್ತು
ಹ್ಮ್
ನಮ್ ಮಾಮನಂತ್ನಾ ಅಡ್ಗೆ ನೋಡ್ರೆ ಮಸ್ತ್ ಐತೆ ನೀವು ನೋಡಿದ್ರೆ ಬೇಸಿಲ್ಲಾ ಬೇಸಿಲ್ಲ ಅಂತೇಳ ತಮನ ನಂತರ್ಕಾರ ಹ ಹೆಂಗ ಕ ಶಫ್ ನ ಒದು ಕೊಲಿ ಬಿಡ್ನ್
ಹ್ಮ
ಟೆ ಅಡಿಗಿ ನೋಡಿದೆ ಮಸ್ತ್ ಐತಿ ಮನ್ಯಾಗ ಸರಿಗಿಲ್ಲ ಸರಿಗಿಲ್ಲ ಅಂತ ಕೇಳ್ತರಲ್ಲ ಆಟಗಳು ಮಾಡ್ತಾರ ಅಂತ ಕೇಳ್ತಾರ ನಮ್ಮ
ಮತ್ತೆೇನಂದ್ರ
ಏ ಇಲ್ಲವಮ್ಮ ಸರಿ ಇರಾಕಲ್ಲ ಅಂತ ಕೇಳ್ತ್ ನಾವ
ಹ್ಮ್
ಮತ್ತೆ ನಾ ನುಂಡಿನೆಲ್ಲ ಇದಕ್ ಮಸ್ತ್ ತೆ ಅಂತಾನ
ಹ್ಮ
ಇವನು ಅದ್ರಕ್ಕಾದ್ರೆ ಇವತ್ತೇ ಬೇಸ್ ಮಾಡಿಬಿಡಾಕ್ಕ ಸೋಳಮಗ ಮಸ್ತ್ ಮಾಡಬಟ್ಟಂ ಕದರಬೇಕು ಅನ್ನ ಸಾಂಬಾರು ಪಾನಿನ ಕೆ ಎಣ್ಣೆ ನಮ್ಮ್ ಭ್ರೂಮೆಂಟ್ ಅದನ ಅವನು ಹಾಕ್ಕೊಡಕತ್ತ ಅವನೇನತ್ತ ನಾ ಇಲ್ಲಣಾ ಮಸ್ತಿರತದ ಅಡಗಿ ಅಂತಳ್ತಣ ಮತ್ತ ಅವ್ನ ಬಾಯಿಗೆ ಗಿಂಡಿ ಹೌದ ನಮ್ ಮಾಮ ಹೋಗತ್ ಥಗೂಂಡಿವ ನೋಡ ಕ್ಲಾಸ್ ಅವನಿಗ
ಹ್ಮ್
ಏಯ್ ಸುಮ್ನೆ ಮಜಾಕ್ ಮಾಡಿನೂ ಅಂತಾನ
ಏನ್ ಮಜಾಕೋ ಏನಿಲ್ಲ ಅಂತ ಕೇಳ್ಬೇಕ್ ನೀ
ಏ ಮಜಾಕ್ ಮಾಡಿದನೂ ಹೋಚ್ಚಿ ಅಂತನ ಅವನ ಈಕಡೆವನ ಉತ್ತರ ಕರ್ನಾಟಕ
ಹ್ಮ್
ಹ್ಮ ಮಜಾಕ್ ಪಾ ನನ್ ಗೆಂಡೆ ಅಲ್ಲಿ ಮನ್ಯಾಗ ನೋಡಿದ್ರೆ ಮಸ್ತ್ ತ್ ಅಂತ ಕೇಳ್ತಾನ ಯೋಗಿ ನಾವ ನೋಡಿದಿ ಬೇಸಿಲ್ಲ ಅಂತ ಹೇಳಿನಿ
ಹ ಮತ್ತಿಂಗಾದರಂಗ
ಅದಕ್ಕೆನ್ನದ ತುಂಬಾ ಕೂತ್ ಬಿಟ್ಟನೆ
ಒಬ್ಬತ್ತ
ಇಲ್ಲ ಇನ್ನವೊಬ್ಬ ನ್ಯಾವನ ಬಂದ ತಿಟ್ಟೊಂಡ
ಎದಕಂಗ
ಹಾ ಹ
ಏದಕಂಗ
ಹ ಹಲೋ ಅಂಗೆ ಸ್ ಉಂಡು ಬಿಡೋದ ಯಾವ ಬೇಕರೇ ಹ್ಮ್ ಇಬ್ಬರು ಅಂದು ಪ್ರೆಸ್ ಸಿಂಬಿದ್ದು ಬಿಟ್ಟದದ ಇವ ರಕ್ತಾನಪ್ಪ ಅಂತ ಚಂದಿ
ಯಾವದು
ಇರೋ ಇವಾಗ ಪ್ರೊಸೆಸಿಂಗ್ ಬಿದ್ದಿದ್ದ
ಹೌದು ನೀನು ಎಷ್ಟು ಗೊತ್ತು ಪ್ರೊಸೆಸಿಂಗು
ನಾ ಎಲ್ಲಿ ಮಾತಾಡಿಲ್ಲ
ಯ ಮನ್ೆ ಅದ ನ ಹೆನ್ ಬಿತ್ತಾನ
ಹ್ಮ್ ಹದಿನೊಂದು ಅಕಂಟ ಹದಿನೊಂದತ್ತು ಅದೆಷ್ಟು ನೂರ ಹ ರೂಪಾಯಿ ನಐತೆ ಬಿದ್ದತ್ತ
ಅದ ಎದು ಕ ಅಷ್ಟ
ಜಾ ಮಾತಾಡಿಲ್ಲ ಸ್ಪ ಅದೇದು ಕೆಲಸ ಆ ಬಿಟ್ಟ
ಹೌದೌದು ಇಪ್ಪತ್ತೆರ ಮಗೆ
ಹ್ಮ್ ಅದು ಇಪ್ಪತ್ತ ಆರ ನಂಬರ್್ದ ಮತ್ತೆ
ಅಯ ಅವಾಗ ನಾವ್ ಮಾತಾಡಿದ ಲಾಸ್ಟ್
ಹ್ಮ್
ಯಾವ ಮನೆಗಳಳ್ಳ ಬರದ
ಹ್ಮ್ ಮನೆಾವಲ್ಲ ಬಾರ
ಅವತ್ತಲ್ಲ ಅಷ್ಟು ಮಾತಡಿ ಎಷ್ಟೇ
ಅಷ್ಟೇ ಆಮೇ ಬರ ಕೆಲ್ಸಕ್ಕ ಇವಾಗ ಯಾರ ಮಾತಾಡ ಬಂದ್ರ ತಡಿ ನಾವ್ ಹೊಸ ಮಾಡ್ತ್ ನಮಿ ಮಾಡಮ್ಮ ಮಾತಾಡಮ ಅಂತನ ರಮ ಬಂದ ಜ ಮಕ್ಕ ಮುಡತದ ಕೈತೆ ತುಂಡಿಿದೆ
ಜಣಕಂತ ತಲ್ಲ ನೀ
ಹ್ಮ್ ಆಯ್ತಪ್ಪೋ ಹನ್ನೊಂದು್ ನಿಮಿಷ ಆಯ್ತೆ
ಯಾರತ್ತನ ಒಂದು ಹತ್ತಿನೈದು ನಿಮಿಷ
ಹ್ಮ
ಅಂತ ಐವೊಂದು ನಿಮಿಷ ಕಟ್ ಮಾಡಿ ಮಾಡ್ಬತ್ತಿಯನು ಕಡಿಕಡ್ತಯಾ
ಮಕ್ಕಂತ ಮತ್ತ ಮಾಡ್ಲಾ
ಇನ್ನ ಎಂಗ ಅಂದ್ರಂಗ
ನೀಪ್ಪಗಬ ಕೆಲ್ಸಕ್ಕೆ ಹೋಗರ ನೀ ವದಕ
ಇನ್ನೊಂದಪ್ಪ ಮಾಡು
ಹ್ಮ್
ಮಾತಾಡಿ ಮುಂಬಾದ ಮುಗಿತತೆ
ಹ್ಮ್ ಹ್ಮ್